ಆ ಸಲೋ ಕೇಳಿಸ್ತಿದೆನ ನಿಮ್ಗೆ ನಮ್ದ ಹಲೋ
ಹಲೋ ಕೇಳಸ್ತಾ ಇದೆನಾ?
ಹಾ ಹಾ ಕೇಳಿಸ್ತಾ ಇದೆ ನಿಮ್ಗ್ ಕೇಳಿಸ್ತಾ ಇದೆನಾ? ಹ ಏನಿಲ್ಲ ನೋಡಿ ಸುಮ್ನೆ ಕೂತಿದ್ದೀವಿ. ನೀವೇನ್ ಮಾಡ್ತಿದ್ದೀರಾ?
ನಾವು ಸುಮ್ನೆ ತಣ್ಣನೆ ಗಾಳಿಯಲ್ಲಿ ತಿರುಗಾಡ್ತಾ ಇದ್ವಿ.
ಹಾ ಹಾ ಹಾಗೆ ಏನ್ ಮಾಡ್ಕೊಂಡಿರೋದ್ ನೀವು?
ನಾವು ನೋಡ್ಬಿಟ್ಟಿ ಕೆಲ್ಸಕ್ ಹೋಗ್ತಾ ಇರೋದು.
ಹ ಹಾ ಅಂದ್ರೆ ದುಡಿತಾ ಇದ್ದೀರಾ ಅಂತ ಹೇಳಿ ಆ ಏನ್ ಕೆಲ್ಸ ಮಾಡ್ತಾ ಇದ್ದೀರಾ?
ನಾವ ಹ್ಮ. ನಾವು ಅಂದರೆ ಇವು ಕಂಪನಿಗಳಿರುತ್ತಲ್ಲ ತಂತ್ರಜ್ಞಾನ ತರ ಕಂಪ್ನಿ
ಹಾ ಹಾ ಹ
ಹ ಹ ಆ ಕಂಪ್ನಿಯಲ್ಲಿ ದುಡಿತಾ ಇರೋದು.
ಹ ಹಾ
ಹ್ಮ್ ಮೋಟಾರ್ಸ್ಗಳಿರುತ್ತಲ್ಲ ಕೃಷಿ ಹ ಅದನ್ನ ಅ ತಯಾರಿ ಸುವುದು. ಹಾ ಆತರ.
ಅಂದಾಗೆ ಸಂಬಳ ಚೆನ್ನಾಗ್ಬರುತ್ತಾ?
ಹಾ ಬರುತ್ತೆ ಅಷ್ಟೇ ಮಧ್ಯಮಧ್ಯಲ್ಲಿ ಬರುತ್ತೆ. ಪೂರಾಕ್ ಕಡಿಮೆ ಇಲ್ಲ ಎ
ಮತ್ತೆ ಏನು ವಿದ್ಯಾಭ್ಯಾಸ ಮಾಡಿ ಹೋದ್ರಿ ನೀವು ಈ ತಂತ್ರಜ್ಞಾನ ಬಳವಾಯ್ ಕೆ ಆಗುವ ಕಾರ್ಯಕ್ಕೆ
ಹ ಹ ಹತ್ತನೇ ತರಗತಿ ಮುಗಿಸಿದ ನಂತರ ಐಟಿ ಐ ಅಂತ ಇರುತ್ತೆ ಗೊತ್ತಾ?
ಹ ಹಾ ಹಾ ಹ ಐ ಟಿ ಐ ಇವ್ರೆ. ವೃತ್ತಿ ಪರ ಕೋರ್ಸ್ ಮಾಡ್ಕೊಂಡು ಹೋದ್ರಾ ನೀವು?
ಹಾ ಹೌದು ಹೌದು.
ಅದೇ ಅದು ಎರಡ್ವರ್ಷದ್ ಕೋರ್ಸು ಅಂತಾರಲ್ವಾ ಐ ಟಿ ಐ.
ಹಾ ಹೌದು.
ಹ ಅದೇಗೆ? ಕಠಿಣವಾಗಿರುತ್ತಾ ಇಲ್ಲ ಸುಲಭವಾಗಿರುತ್ತಾ? ಸ್ಪೖಗೆ.
ಮ ಮತ್ ಅ ಫಸ್ಟ್ ಹೋಗ್ತೀವಲ್ಲ.
ಹೇಳಿ.
ಅವಾಗ ಅಷ್ಟೇ ಇರುತ್ತೆ. ಸ್ವಲ್ಪ ಕಠಿಣ ಆಮೇಲ್ ಬರುತ್ತಾ ಬರುತ್ತ. ತಮ್ಗೆ. ಹಾ ಸುಲಭ ಆಗುತ್ತೆ.
ಹಾ ಹಾ ಹಾ ಅಂದ್ರೆ ಮೊದಲನೇ ಬಾರಿಗೆ ಆ. ನಾವು ಯಾವಾಗ ವೃತ್ತಿಪರ ಕೋರ್ಸ್ಗೆ ಸೇರ್ಕೊಂಡಾಗ ಸ್ವಲ್ಪ ಕಠಿಣ ಆಗುತ್ತೆ. ಹ ಹಾ ಅಂದಾಗೆ ನಿಮ್ ಟೀ ಕಾಫಿ. ಫಿ ಏನಾದರೂ.
ಹಾ ಕಾಫಿ ಕೂಡಿದ್ವು ಆಗಲೇ. ತಾವು.
ಹ ನಮ್ಮದು ಈಗ ಸೇವನೆ ಮಾಡ್ಬೇಕು ನೋಡಿ ಹೊರಗಡೆ ಹೋಗ್ಬೇಕ ಅಂದನ್ಕೊಂಡಿದೀವಿ ನಾವು ಬಂದುಬಿಟ್ಟು ಇಂಜಿನಿಯರಿಂಗ್ ಪದವಿ ಮಾಡ್ತಾ ಇರೋದು. ಎಂಜಿನಿಯರಿಂಗ್ ಪದವಿಯಲ್ಲಿ. ತಂತ್ರಜ್ಞಾನ ಕೋರ್ಸ್ನ ಮಾಡ್ಕೊಂಡು ಮಾಡ್ತಾ ಇದ್ದೀವಿ.
ಹಾ.
ನಮ್ದಿದು ಮೊದಲನೇ ವರ್ಷ ನೋಡಿ.
ಹೌದಾ ಅಂದಾಗೆ ಯಾವವುದೇ ತರದ ಪರೀಕ್ಷೆಗಳು ನಡೆದಿಲ್ವಾ.
ಹಾ ಈ. ಇದೆ ಅಂದ್ರೆ. ಈ ಒಂದು್ ಈ ವಾರದ ನಂತರ. ಅಂತರ ಆ. ಇಂಟರ್ನಲ್ಸ್ ಅಂತಾರೆ ಅಂದರೆ. ಮತ್ತೆ ಮ. ಪರೀಕ್ಷೆ ಅಂತಾರೆ. ಅದನ ಅಂದ್ರೆ ಆರು ತಿಂಗಳದಲ್ಲಿ ಮ ಮಧ್ಯಮ. ಓಕೆ ಮೂರ್ ತಿಂಗಳಿಗೊಮ್ಮೆ ನಡೆಯುತ್ತೆ ಅದು ಹ ಇದು. ಒಂದ್ ವಾರದ ಒಂದ್ ವಾರ ಆದ್ಮೇಲೆ ಇದೆ. ಹ ಹಾ ಪರೀಕ್ಷೆಗೆ. ತಯಾರಿ ಮಾಡಬೇಕ ಅನ್ಕೊಂಡಿದ್ದು. ನೋಡ . ಅಂದಾಗೆ. ನಿಮ್ಮ ವಿದ್ಯಾಭ್ಯಾಸ ಹೇಗ್ ನಡ್ ಚೆನ್ನಾಗಿ ಮಾಡ್ಕೊಂಡ್ರಾ ನೀವು ಹೇಗೆ ಎತ್ತಾ. ಹ ಐ ಐ ಟಿ ಐ ಮಾಡಿದ್ದೀನಿ ಆದ್ರೆ ಅಲ್ ಎರಡ್ ವರ್ಷ ಹತ್ತನೇ ತರಗತಿ ಆದ ನಂತರ ಹತ್ತನೇ ತರಗತಿ ಆದ ನಂತರ ಹತ್ತನೇ ತರಗತಿ ಆದ ನಂತರ.
ಕೆಲ್ಸತ್ತ ಇಲ್ಲ ತಮ್ಮ ಧ್ವನಿ.
ಹಲೋ.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
ಹಲೋ ಕೇಳಿಸ್ತಾ ಇದ್ದೀನಾ ಹಲೋ ನೆಟ್ವರ್ಕ್ ಇರೋ ನೆಟ್ವರ್ಕ್ ಇರೋ ಜಾಗದ ಹತ್ರ ನೀವು. ಕುಳಿತಕೊಳ್ಳಿ ಹಾಗಾಗಿ ನಂದ ಧ್ವನಿ ನಿಮಗೆ ಕೇಳಿಸದ ಸ್ಪಷ್ಟವಾಗಿ.
ಹಾ ಸರಿ ಸರಿ ಹಾ ಹೇಳಿ.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
ಹಾ ಹೇಳಿ.
ಹ ಅದೇ ಐ ಟಿ ಐ ಮಾಡಿದ್ರಿ ಅಲ್ವಾ ಹತ್ತನೇ ತರಗತಿ ಆದ ನಂತರ.
ಹಾ ಹೌದು.
ಆ ನಿಮ್ಮ ವಿದ್ಯಾಭ್ಯಾಸ ಹೇಗ್ ನಡಿತು ಐ ಟಿ ಐ ನಲ್ಲಿ ನೀವು ಚೆನ್ನಾಗಿ ಉತ್ತೀರ್ಣರಾದ್ರ ಅಥವಾ ಆ ಕಷ್ಟಪಟ್ಟು ಕಠಿಣವಾಗಿ ಆಹ್ ಬಹಳಷ್ಟು ಅ ಆ ಕಠಿಣವನ್ನು ಅ ಎದರಿಸಿದ್ರಾ ಹೇಗೆ ಹೇಗೆ ಹೇಗಿತ್. ಅಂದ್ರೆ ನಿಮ್ಗೆ ಕಷ್ಟವಾಯ್ತಾ ಅಂತ ನಾ ಕೇಳ್ತಾ ಇರೋದು ಐ ಟಿ ಐ ಹೇಗೆ. ಹೇಗಾಯ್ತು ಹೆಂಗೆ. ಹಲೋ.
ತಮ್ಮ ಧ್ವನಿ ಕೇಳಸ್ತಾ ಇಲ್ಲ.
ಹಲೋ.
ಹಲೋ.
ಕೇಳಸ್ತಾ ಇದೇ ನ ಹಲೋ. ಹಲೋ ಕೇಳಿಸ್ತಾ ಇದ್ಯಾನ ನಿಮಗೆ.
ಕೇಳಿಸ್ತಾ ಇಲ್ಲ ತಮ್ಮ ಧ್ವನೀ.
ಹಲೋ ನೆಟ್ವರ್ಕ್ ಇರೋ ಜಾಗದ್ದ ಹತ್ರ ಬನ್ನಿ.
ನನ್ನ ಹತ್ರ ನೆಟ್ವರ್ಕ್ ಇದೆ ತಮ್ಮ ಹತ್ರನೇ ನೋಡಿ ನಾವು ಮೇಲ್ಗ ಆಗ್ಲೇ ಕೆಳಗಡೆ ಇದ್ವಿ ಇವಾಗ ಮೇಲೆಗಡೆ ಬಂದೆ.
ಹ ಹಾ ಹಾ ಹಾ ಅದೇ ನೀವು ಮೇಲ್ಗಡೆ ಹೋದ ಹೋದ್ರಿ ಅಲ್ವಾ ಅಲ್ಲಿ ನೀವು ನೀವು ಮನೆ ಮೇಲ್ಗಡೆ ಹೋದ್ರಿ ಅಲ್ವಾ ಹಾಗಾಗಿ ನೆ ಸ್ವಲ್ಪ. ಆ ಕಾ ಹ ಪ್ರಾಬ್ಲಮ್ ಆಗಿದೆ ಅಂತ ಅನ್ಸುತ್ತೆ ನೋಡಿ ತೊದರೆಗೊಂಡಿದ್ದೇನೆ. ನೆಟ್ವರ್ಕ್ ಹಾಗಾಗಿ ಇದಾಗತಿಲ್ಲಾ ನೀವ್ ಯಾವ್ದಾದ್ರು ಒಂದು ಜಾಗದ ಹತ್ರ ಕುಳಿತ್ಕೊಳ್ಳಿ ಸರಿಯಾಗಿ ಬರತ್ತೆ ಇಲ್ಲ ಇಲ್ಲ ಇಲ್ಲ ಇಲ್ಲ ಒಂದು ಜಾಗದ ಕಡೆ ಕುೂತ್ಕೊಳ್ಳಿ ನೀವು ಸರಿಯಾಗಿ ಹಾಗಾಗಿ ನೆಟ್ವರ್ಕ್ ಬರತ್ತೆ ನಾವ ಸ್ಪಷ್ಟವಾಗಿ ಮಾತಾಡ್ಬಹುದು ಕುಳತ್ಕೊಂಡ್ರಾ.
ನೀಮ್ ಕಡೆನ್ನೇ ನೆಟ್ವರ್ಕ್ ಇಲ್ಲ ಅನ್ಸುತ್ತೆ ನೋಡಿ.
ಇಲ್ಲಾ ಇಲ್ಲಾ ನಮ್ಮ್ ಕಡೆ ಇದೆ ನಮ್ಮ್ ಕಡೆ ಇದೆ ನಾವು ಅ ನಮ್ಮ ಅ ನೆಟ್ವರ್ಕ್ ಇಲ್ಲೇ ಇದೆ ನಮ್ಮ ಎದುರಿಗೆ ಯ ನಮ್ಮ ಅದು.
ಕೇಳಸ್ತತಮ ಧ್ವನಿ.
ಹಲೋ ಕೇಳಸ್ತಾ ಇದೇನಾ ಹಲೋ ಕೇಳಸ್ತಾ ಇದೇನಾ ನಿಮ್ ಯಂಯಿ ಹಲೋ
ಹಲೋ
ಹಲೋ
ತಮ್ಮ ಧ್ವನಿ ಕೇಳ
ಹಲೋ ನೆಟ್ವರ್ಕ್ ಇರೋ ಜಾಗದ ಹತ್ರ ಬನ್ನಿ ಹಲೋ
ಹ್ಮ್ ಇದೇನಡಿ.
ಹಾ ನೀವ ಒಂದ ಕೆಲ್ಸಾ ಮಾಡಿ ನೀವ ಎಲ್ಲಿರೋದು ಇವಾಗಾ.
ಆ ನಾವ್ ಮೇಲ್ಗಡೆ.
ಆ ನೋಡಿ ಆ ನಿಮ್ಮ ಮನೆ ಒಳಗಡೆ ನೆಟ್ವರ್ಕ್ ಬರುತ್ತ ಅನ್ಸುತ್ತ ಮನೆ ಒಳಗಡೆ ಹೋಗಿ
ಅಲ್ಲಿ ಕೂಡ ಆಗ್ಲೇ ಇದ್ದೆ ಅಲ್ಲಿ ಬರ್ಲಿಲ್ಲ ಅದಕ್ಕೆ ಮೇಲ್ಗಡೆ ಬಂದೆ.
ಹಾ ಹಾ ನೀವ್ ಮಾತಾಡ್ಕೊಂತಾ ಹೋದ್ರಿ ಅನ್ಸುತ್ತೆ ಮೆಟಲ್ ಮೇಲೆ.
ಹಾ ಇಲ್ಲಾ ನಿತ್ಕೊಂಡಿದ್ದೆ ಸುಮ್ನೆ ಹಾಗೆ.
ಸರೆ ಬಿಡಿ ಇವಾಗ ಇವಾಗ. ನಮ್ಮ ಧ್ವನಿ ಕೇಳಸ್ತಾ ಇದೆ ಅಲ್ಲಾ ನಿಂಗೆ
ಹಾ ಏಳಿ ಹಾ ಏಳಿ.
ಅದೇ ನೀವು ಇವಾಗ ವೃತ್ತಿಪರ ಕೋರ್ಸ್ ಮಾಡ್ಕೊ ಅಲ್ವಾ ಎರಡು ವರ್ಷದ್ದು ಹತ್ತನ ತರಗತಿ ಆದ್ಮೇಲೆ ಹೇಗ ಅನ್ಸಿತು ನಿಮ್ಗೆ ಕಠಿಣ ಅನ್ಸ್ ಆ ಇಲ್ಲಾ ಅಥವಾ ಸುಲಭ ಅನಿಸ್ತಾ ನಿಮ್ಮ ನಿಮ್ ಬರುವ ಮುಂದಿನ. ನಿಮ್ಮಾ ಆ ಅ ಸಾ ನಿಮ್ಮ ತಮ್ಮ ತಮ್ಮಂದ್ರಿಗಾಗ್ಲಿ ತಂಗಿಯರಿಗಾಗಲಿ ನೀವು ಅದ್ರ ಬಗ್ಗೆ ಏನ್ ಸಲಹೆನ ಕೊಡಕ್ಕೆ ಇಷ್ಟಪಡ್ತೀರಿ ಅಂದರೆ ಯಾರಾದ್ರೂ ಹಾಂ ಹಾಂ ಹಾಂ ಹೇಳಿ. ಹಾ
ಹ್ಮ್ ಅವಾಗ ಸ್ವಲ್ಪ ಕಠಿಣ ಅನಿಸ್ತು. ಆಮೇಲೆ ಬರ್ತಾ ಬರ್ತಾ ಸ್ವಲ್ಪ ಸುಲಭ ಅನಿಸ್ತು. ಆಮೇಲೆ ಹಾಗೆ ಮುಂದುವರೆಸ್ತಾ ಹೋದ್ವಿ ಒಂದ್ ಸ್ವಲ್ಪ ಚೆನ್ನಾಗಯ್ತು ಪರೀಕ್ಷೆ ಕೂಡ ಚೆನ್ನಾಗಯ್ತು. ಕೆಲ್ಸ
ಹೇಗಿರುತ್ತೆ ಆದ್ರೆ ಇವಾಗ ನೋಡಿ ಆ ವೃತ್ತಿಪರ ಕೋರ್ಸ್ ಮಾಡ್ತಾರೆಲ್ವಾ. ಸೇರ್ಕೊಂಡು ಪರೀಕ್ಷೆ ಹೇಗೆತ್ ಹ ಆರ್
ಅದು ಪರೀಕ್ಷೆ ಅಂದ್ರೆ ಅಧಿ ಅಧಿಕಾರಿಗಳು ಬರ್ತಾರೆ ಬಂದು ನಾವು
ತಿರುದು ಪರೀಕ್ಷೆ ಹೇಗಿರುತ್ತೆ ಆರು ತಿಂಗ್ಳ್ಗ್ ಒಮ್ಮೆ ಇರುತ್ತಾ ಇಲ್ಲಾ ಅಥವಾ ಆ ವರ್ಷಕ್ಕೊಮ್ಮೆ ಇರತ್ತಾ ಹೇಗೆ ಹೇಗ್ ನಡಿ
ಅದ ಆ ಆರು ತಿಂಗಳಿಗೆ ಮ್ ಆರು ತಿಂಗಳಿನಲ್ಲಿ ಎರಡು. ಬರಿ ಇರತ್ತೆ ಮೂರು ತಿಂಗಳಿಗೊಮ್ಮೆ ಹಾ ಮೂರು ತಿಂಗಳು ಹಾ ಹೌದ ಹೌದು ಹ್ಮ ಆಮೇಲೆ ಮತ್ತೆ ಇನ್ನೂ ಆರ ತಿಂಗಳಿಗೊಮ್ಮೆ ಎರಡು ಬರಿರುತ್ತೆ ಅದಾದ್ಮೇಲೆ ವರ್ಷೆಯ ಕೊನೆಯಲ್ಲಿ ಒಂದು. ಅ ಇನ್ನೊಂದ ಇರುತ್ತೆ ಪ ಒಂದೆ ಎಕ್ಸಾಮ್
ಹಾ ಹಾ ಹಾ ಪರೀಕ್ಷೆ ಕೊನೆಯದಾಗಿ ಆ ನಾವು ಒಂದ್ ದು ಮೂರಿಂದ ನಾಲ್ಕ್ ಕು ಬಾರಿ ಪರೀಕ್ಷೆ ನ ಬರಿಬೇಕು ಆ ತದ ನಂತರ ಆ ಕೊನೆಯದಾಗಿ ವರ್ಷಕ್ಕೊಂದು ದೊಡ್ಡ
ಹಾ ದೊಡ್ಡ ಪರೀಕ್ಷೆ ಇರುತ್ತೆ ಅಂದ್ರೆ ಅಧಿಕಾರಿಗಳು ಬರ್ತಾ ಬಂದು ನಾವ್ ಏನ್ ಮಾಡಿದ್ದೀವಿ ಎಲ್ಲಾ ಹಾ ಮೋಟಾರ್ ಬಗ್ಗೆ ಎಲ್ಲಾ ಬಂದು ನೋಡಿ ಅವ್ರ ಏನ್ ಎಳ್ತಾರೆ. ನಾವು ಅದನ್ನ ಅ ಅಂದ್ರೆ ತಯಾರಿಸ್ಬೇಕು ಏನ ರು ಒಂದ ಬಾರಿ ಆ ಸ್ವಲ್ಪ ಅಂದ್ರೆ ತಂತಿ ಅಂತ ಇರುತ್ತಲ್ಲಾ ಮೋಟಾರ್ ಒಳಗಡೆ ಹ್ಮ ಸ್ ಅದು ಏನಾದ್ರೂ ಒಳಗಡೆ ಹ್ಮ್ ಆ ಹೋಗ್ಲಿಲ್ಲಾ ಅಂದ್ರೆ ಅಂದ್ರೆ ಏನಂದ್ರೆ ಕರೆಂಟ್ ಹೋಗ್ಲಿಲ್ಲಾ ಅಂದ್ರೆ.
ಹಾ
ಹ ಬೇರೆ ಕಡೆ ಸಿಗ್ನಲ್ ಬೇರೆ ಕಡೆ ಹೋಯ್ತಂದ್ರೆ ಅವ್ರು ನಮ್ಮನ್ನ ಪರೀಕ್ಷೆಗೆ ಒ ಫೇಲ್ ಮಾಡಬೇ ತಾರೆ
ಹಾ ಹಾ ಹಾ ಪರೀಕ್ಷೆಯಲ್ಲಿ ಪಾಸ್ ಮಾಡಲ್ಲಾ ಅಂ ಹಾಗೆ ಅನ್ನಿ ನಾವು ಅ ಬಹಳ ಏಕಾಗ್ರತೆಯಿಂದ್ ಹಾಗು ಸ್ಪಷ್ಟ ಆ ಪದ್ಧತಿಯಿಂದ ನಾವು ಪರೀಕ್ಷೆಯನ್ನ ತೆಗೆದುಕೊಳ್ಬೇಕನಿ
ಹೌದೌದು ಒಂದು ತಂತಿ ಕೂಡ ಆ ಕಡೆ ಈ ಕಡೆ ಆದ್ರೆ ನಾವು ಪರೀಕ್ಷೆಯಲ್ಲಿ ಫೇಲ್ ಅಂತಾ. ತುಂಬಾ ಜಾಗ್ರತೆಯಿಂದ ತಯ್ಯಾರಸ್ಬೇಕು.
ಆ ಹಾ ಅದ್ರಿಂದ ನಮ್ಗೆ ಅನ್ ಅವಾಜ್ ಉತ್ತಿರ್ಣರಾಗೋದ್ರಿಂದ ನಮ್ಗೆ ಅಹ ತುಂಬಾ ತುಂಬಾ ಸಹಕಾರಿಯ ಅನ್ನಿ.
ಯಾದಗಿರಿ ಹಾ ಇಂಜಿನಿಯರಿಂಗ್ ಹಾ ಇಂಜಿನಿಯರ್ ಅಂದ್ರೇನ
ಹ ಕೆಲ್ಸ್ತಾ ಇದೆನಾ ನಂಗೆ ನಿಮ್ಗೆ ನನ್ ಧ್ವನಿ.
ಕೆಳ್ಸ್ತಾ ಇದೆ ಒಂದ್ ಐದ್ ನಿಮಿಷ ಬ್ರೋ ಬರ್ತೀನಿ. ಹಾ
ಆ ಹಾ ಆ ಮತ್ ತ್ತೆ ಏನ್ ಮಾಡ್ತಾ ಇದಿರಾ.
ಅದೇ ಆಗ್ಲೇ ನಾವು ಸುಮ್ನೆ ಆಗ್ಲೇ ಹೇಳಿದ್ನಲ್ಲ ತಿರ್ಗ ಆಡ್ತಾ ಇದ್ವಿ ಅಂತೇಳಿ ಮತ್ತೆ
ಹೇಗಿದೆ ನಿಮ್ ಕಡೆ ಗಾಳಿ ಗಾಳಿ ಮಳೆ ಚಳಿ ಎಲ್ಲಾ ಹೇಗಿದೆ
ಆಹಾ ಇದೆ ಅವಾಗ್ ಅವಾಗ ಬರ್ತಾ ಇರುತ್ತೆ. ವಾತಾವರಣ ಕೂಡ ಚೆನ್ನಾಗಿದೆ.
ಹಾ ಹಾ ಹಾ ಅಂದಾಗೆ ಏನ್ ತಿನ್ರಿ
ಹ್ಮ ನಾವು ನೋಡ್ಬಿಟ್ಟಿ ಹ್ಮ ಕೋಳಿಯನ್ನ ಅಂತ ತಿಂದ್ವಿ ಗೊತ್ತಾ ನಿಮ್ಗೆ ಅದು.
ಹಾ ಹಾ ಹಾ ನಮ್ ಗೊತ್ತು ನಮ್ ಗೊತ್ ತು ಕೋಳಿ ಅನ್ನಾ ತಿಂದ್ರಾ. ಹಾ ಹಾ ಹೇಗಿತ್ತು ರುಚಿ. ಕರವಾಗಿತ್ತ ಅಥವಾ ಚೆನ್ನಾಗಿತ್ತಾ ಹಾಗೆ ಹಾಗೆ ತ್ತಾ ಹೇಗೆ
ಚಿಕರವಾಗಿತ್ತು.
ಹಾ ಹೇಗೆ ನೀವ ಇಷ್ಟ ಪಟ್ರ ಅದನ್ನ
ಹಾ ಇಷ್ಟಪಟ್ವಿ ಅಮ್ಮಾ ಮಾಡಿದ್ದಲ್ಲಾ ಮನೆಯಲ್ಲಿ. ಚೆನ್ನಾಗ್ ಮಾಡ್ತಾರೆ
ಹ್ಮ್ ಹ್ಮ್ ಹ ಹೌದಾ ಹ ಆಯ್ತ್ ಬಿಡಿ. ಸರಿ ಬಿಡಿ ನಾನ್ ನಿಮ್ಗೆ ಯಾವಾಗಾದ್ರೂ ಸಿಕ್ತ
ಹಾ ಸರಿ ಸರಿ.